ಹೇಳಿ ಪವನ್
ಏನ್ ಮಾಡ್ತಾ ಇದಿರ ಪಾರ್ ಕುಮಾರ್
ಏನಿಲ್ಲಪ್ಪಾ
ಊಟ
ಊಟ ಅಯ್ತು ನಿಮ್ದು
ಹಾ ನಮ್ದು ಆಯ್ತು ಇವಾಗ ಜಸ್ಟ್ ಮಾಡಿದ್ವಿ
ಹೌದಾ
ಹಾ ಮ ಮತ್ತೆ ಏನ್ ಸಂಚಾರ ಏನ್ ನಡೀದೈತಿ
ಏನ್ ಮಾಡಿದ್ರು ಊಟ
ಊಟ ಅನ್ನ ಸಾಂಬಾರು ಮತ್ತೆ ಅ ರೊ ರೊಟ್ಟಿ ಚಪಾತಿ ಇದು ರೊಟ್ಟಿ ಪಲ್ಯ
ಹೌದಾ
ಹಾ ನೀವೇನ್ ತಿಂದ್ರಿ
ನಾವು ಮನೆಯಲ್ಲಿ ಬೆಳಗ್ಗೆ ಚಪಾತಿ ಮಾಡಿದ್ರು
ಹಾ
ಅದೇ ಆಲೂಗಡ್ಡೆ ಪಲ್ಯ ಮಾಡಿದ್ರು
ಹ್ಮ್ ಹ್ಮ್ ಹೌದಾ
ಹಾ
ಮತ್ತೆ ಬ್ರೋ ಮತ್ತೆ ಇದು ಈ ಹಾಸ್ಪಿಟಲ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಬ್ರೋ
ಯಾವ ಹಾಸ್ಪಿಟಲ್
ಇದು ಹ್ಮ್ ಅ ಗೌರ್ಮೆಂಟ್ ಹಸ್ಪಿಟ್ಲು
ಅದ್ರು ಬಗ್ಗೆ ಏನಪ್ಪಾ ಅಂದ್ರೆ ಈ ಸಣ್ಣ ಪುಟ್ಟ ಕಾಯಿಲೆ ಎಲ್ಲ ಆರಾಮಾಗುತ್ತೆ
ಹಾ
ಸಣ್ಣ ಪುಟ್ಟ ಬಟ್ಟ ವಯಸ ಆಗತ್ತೆ ದೊಡ್ಡ ದೊಡ್ಡ ಕ ಕಾಯಲೆ ಇದ್ರೆ ಆಗ್ಲ
ಹೌದು.
ಹ್ಮ
ಹ್ಮ
ಮತ್ತೆ ಈತರ ಹೋದ್ರೆ ಹೆಂಗ ನೋಡ್ಕೊ
ಹ್ಮ
ಹೆಂಗ ನೋಡ್ಕೊಂತಾರೆ ಹಂಗ ಏನು ಆದ್ರ ಅದು ಹಾಸ್ಪಿಟಲ್ ಗೆ ಹೋಗಿರ್ತಿವಿ ನೋಡು
ಹಾ
ಹಾಸ್ಪಿಟ್ಲ ಹೋಗ್ತದ ಮಕ್ಳ ಕೊಂಡು
ಹಾ ಹಾ
ರ್ಜು ನೋಡು ಅವಾಗ ಯಾವತರ ಇದು ಮಾಡ್ತಾರೆ ರಿಯಾಕ್ಷನ್ ಮಾಡ್ತ ತಾರೆ ಹಿಂಗೇ ಎಲ್ಲಾ ಲೈನಲ್ಲಿ ವೈನಲ್ಲಿ ಇತಕೊಂಡ ಚೀಟಿ ತುಗೋಳೋದ
ಅದಾ
ಸುಮ್ಮ
ಹಾ
ಲೈನಲ್ಲಿ ನಿಂತಕಂಡ ತುಗೋಳೋದ.
ಅಲ್ಲ ಅದನ್ನು ಆಯ್ತು.
ಮತ್ತೆ ಏನ್ ಮಾಡಕ್ಕ ಆಗಲ್ಲ ಆದ್ರೆ ಈ ತರ ಹೆರಿಗೆ ಎಲ್ಲ ಚೆನ್ನಾಗಿರತ್ತ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ
ಹ್ಮ.
ಆದ್ರ ಸ್ವಲ್ಪ ಸೌಕರ್ಯಗಳೆಲ್ಲ ಕಡಿಮೆ.
ಹೌದು ಇದು ಏನ್ ಗೊತ್ತಾ ಅದೇ ಮೇನ್ ಸಮಸ್ಯೆ. ಎಲ್ಲಿ ಹೋದ್ರೇನು ಅದೇ ಸಮಸ್ಯೆನೇ
ಅಂದ್ರೆ ಸರ್ಕರ ದಖನೆಯಲ್ಲಿ ಸಿಜ್ರನ್ ಮಾಡೋದಿಲ್ಲ ಅದೊಂದ ಮಾಡಬೇಕು.
ಹೌದು ಅದೊಂದು ಮಾಡ್ಬೇಕು ಏನ್ ಗೊತ್ತಾ ಮಾಲಾಗಿಸಿ ಆ ನಾರ್ಮಲ್ ಆಗಿ ಡೆಲಿವರಿ ಆಗೋದಿಲ್ಲವಾಗ ಎಲ್ಲಿ ಹೋದ್ರು ಏನಾದ್ರುನು ಬಟ್ ನಾರ್ಮಲ್ ಆಗಿ ಡೆಲಿವರಿ ಆಗೋದು ಕಮ್ಮಿ ಸ್ವಲ ಈ ಜನ್ರೇಷಲ್ಲಿ
ಹೌದ ಹೌದು.
ಹ್ಞಾ ಹಿಂಗ ಬಿಟ್ಟು ಸೀಝರಿಂಗ್ ಆಪ್ಷನ್ ಅದನ್ನ ಕೊಡಬೇಕಾಗಿತ್ತು ಡಾಕ್ಟರ್ಸ್ಗೆ
ಯಾಕಂದ್ರೆ ಇವಾಗ ಹೆಣ್ಮಕ್ಳಲ್ಲಾ ಮೊದ್ಲಿನ ಗಟ್ಟಿ ಇರಲ್ಲ. ಅದಕ್ಕಾಗಿ ಸಿಜ್ರಿನ್ನು ಮಾಡಸ್ಕೊಂಡ ಮಾಡಾಸೋಣಂತ ಇವ್ರಿಗೂ ಅದೇ ಐಡಿಯ ಇರುತ್ತೆ.
ಹ್ಮ.
ಅವ್ರಗ ಒಳ್ಳೆ ಜೀವನ ಆಗತ್ತೆ ಸುಮ್ನೆ ಅವ್ರಗ ಏನಾ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ ಸೀಜರಿನ್ ಮಾಡ್ಕೊಳ್ತಾರ.
ಹೌದು ಏನು ತಾಯಿಗೂ ಎಫೆಕ್ಟ್ ಆಗಲ್ಲ ಬಟ್ ಮಗುಗೂ ಎಫೆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೀಜರಿಂಗ್ ಮಾಡ್ತೀವಿ ಅಂತೇಳಿ ಡಾಕ್ಟರ್ಸ್ ಎಲ್ಲಾ ಹೇಳಿ ಬಿಡ್ತಾರೆ. ಹ ಮತ್ತೆ ಪೇರೆಂಟ್ಸ್ ಗೆಲ್ಲಾ ದ್ನೇ ಅದ್ನೇ ಬೇಕಾಗಿರುತ್ತೆ ಆ ಏನು ಎಫೆಕ್ಟ್ ಬಡದಪ್ಪ ರೊಕ್ಕ ಹೋದ್ರೂ ಹೋಗ್ಲಿ ತಾಯಿ ತಾ ತಾಯಿ ಮಗನು ಚೆನ್ನಾಗಿದ್ರೆ ಸಾಕು ಅಂತೇಳಿ ಬಿಟ್ಟು ಪೇರೆಂಟ್ಸ್ ಎಲ್ಲ ಒಪಕೊಂಡಬಿಡ್ತಾರೆ.
ಹೌದ
ಹ್ಞ ಬಟ್ ಸಿಜರಿಂಗ್ ಅಂದ್ರೆ ವೆರಿ ಡೇಂಜರ್ ಅಲ್ವಾ ಬ್ರೋ.
ಅದು ಡೇಂಜರ್ ಇದೆ ಆದ್ರೆ ಒಂದ ಇ ಎರಡು ಸೀಜರಿಂಗ ಆದ್ರೆ ಓಕೆ ಆದ್ರೆ ಮೂರ್ ಸೀಜರಿಂಗ ಆಗ್ಬಾರದು ಅಂತಾರೆ.
ಹಾ ಹೌದು ಬ್ರೋ ಏನ್ ಗೊತ್ತಾ ಇವಾಗ ಜನ್ರೇಷನ್ ಅಲ್ಲಿ ಬಟ್ ಆ ಒಂದು ಎರಡು ಮಕ್ಕಳು ಅಷ್ಟೇನೇ ಇವಾಗ ಆಗ್ತಾ ಪೇರೆಂಟ್ಸ್ ಒಪ್ಕೊತಿರೋದು. ಇವಾಗ ಎರಡು ಎರಡು ಮೂರು ನಾಲ್ಕು ಈತರ ಮೊದ್ಲಿನ ತರ ನಾಲ್ಕ್ ಮೂರ್ ಜ ಜನ ಮಕ್ಳು ಇರ್ಲಿ ಇವಾಗ ಎಂಟಂದ ಎಂಟತ್ ಜನ ಜ ಮಕ್ಳು ಇರ್ಲಿ ಅಂತೇಳಿ
ಈಥರ ಏನು ಇಲ್ಲ ಬೇರೆಂಟ್ಸ್ ಹತ್ರ ಇವಾಗ
ಹೌದು
ಹ್ಮ್ ಇವಾಗ ಎಷ್ಟುವರೆ ಒಂದು ಎರಡು ಮಗಳಿದ್ರೆ ಸಾಕು
ಹ್ಮ್ ನ
ಅ್ದ ಅವ್ರನ್ನು ರೂಪಿಸ್ಕೊಡೋಕ್ಕೆ ಸಿಕ್ಕ ಹೊಟ್ಟೆ
ಹಾ ಹಾ
ಹ್ಮ
ಹ್ಮ್ಮ ಆದ್ರೆ ಈಗ ಜನ್ರೇಷನ್ ಅದೇ ತರ ಇದೆ ಅಲ್ಲ
ಹಾ
ಏನು ಮಾಡಕ್ಕ ಆಗಲ್ಲ ಮತ್ತೆ ಮಳೆ ಮೋಡ್ ಆಗಿದೆ ನಿನ್ ಸೈಡ್
ಏ ಮಳೆ ಇಲ್ವೋ ಆಗ್ಲೇ ಬರ್ತಾ ಇ್ತತ್ತು
ನಮ್ ಕಡೆ ಮಳೆ ಮಾಡೋಡ ಆಗಿದೆ ಬಂದೆ ಚೆನ್ನಾಗಿರ್ತಾರೆ ಮಳೆಲ್ಲ
ಹೌದಾ ುಲ್ ಏನು ಫುಲ್ ಮೂೋಡಣ
ಹಾಗಿದೆ ನೋಡಣ ಸಾಯಂಕಾಲನ ಆಯ್ತು
ಹಾ ಹೌದೌದು ಇವಾಗ ಎಷ್ಟು ಗೊತ್ತ ಟೈಮ್ ನಾಲ್ಕು ಗಂಟೆ ಮೂವತ್ತು ನಿಮಿಷ ಆಗಿದೆ
ನ ಬರ್ಬ ತಪ್ಪ ಇವಾಗ
ಹೌದು ನಮ್ ಕಡೆನೂ ಚೂರ್ ಚೂರ್ ಮಾಡ ಮಾಡೋ ಇದೆ ಹಂಗೆ ಮೂಡ ಆಾಗಿದೆ ಬಟ್ ಆಗ್ಲಿ ಸ್ವಲ್ಪ ಸ್ವಲ್ಪ ಮಳೆ ಬಂದೋಗಿದೆ ಎರಡು ಗಂಟೆ ಎರಡುೂರಿಗಂಗೆ
ಹಾ ಹಾ
ಎರಡು ದಿನದ ಹಿಂದೆ ಬಂತು ಸಿಕ್ಕಾಪಾಟ್ಟೆ ಮಾಡಕ್ಕೆ
ಹೌದಾ
ಹಾ ನಮ್ಮೂರು ಈ ಕಡೆ ಒಂದಚೂರು ಒಂದು್ ಐನೂರು ಮೀಟ್ರ ಬಿಟ್ಟು ಅದ ಇದೆ ಹ ಹಳ್ಳ ಅಳ್ಳ ಚಟ ಅ ಅಳ್ಳಳ್ಳ ಫುಲ್ಲು ಜಾಮು
ಹ ಹಾ
ಹ ಎಳ್ ದಿನ ಎರಡು ದಿನ ಹಿಂದೆ ಹಿಂಗ ಬೈಕ್ ಆ ಕಡೆನೂ ಹೋಗಿಲ್ಲ ಈ ಕಡೆನ ಬಂದಿಲ್ಲ ಯಾವುದೋ ಗಾಡಿಗಳು ಅಡ್ಡ ಅಡಿ ಇಲ್ಲ ಹ್ಮ್ ಸುಲ್ ಮಳೆ
ಹ ಹಾ
ಹ್ಮ್ ಬಟ್ ಇವಾಗ ಸೈಲೆಂಟ್ ಆಐಬಡಿದೆ ಇವಾಗ ಒಂದ್ ಎರಡು ದಿನ ಸೆಲೆಂಟ್ ಆಗಿಬಿಟ್ಟಿದೆ ಹ್ಮ್
ಅದೇ ಸರ್ಕಾರಿ ಹಾಸ್ಪಿಟಲ್ ಅಂತ ಹೇಳಿದಿರಲ್ಲ ಅಲ್ಲೋದ್ರೆ ಜ್ವರ ನೆಗಡೆ ಈ ತರ ಸಣ್ಣ ಪುಟ್ಟ ಗಾಯಗಳು ಸ್ವಲ್ಪ ಬೇದಿ ಈ ತರ ಎಲ್ಲ ಕಡಿಮೆ ಆಗ್ಬಹದು
ಹಾ
ಆದ್ರೆ ಈ ತರ ಡೆಂಗ್ಯೂ ಮಲೇರಿಯಾ ಅಂತ ಬರುತ್ತಲ್ಲ ಅದು ಅಂತೂ ಕಡಿಮೆ ಮಾಡಕ್ ಆಗಲ್ಲ ಅವ್ರ ಹತ್ರ
ಹೌದ ಬಟ್ಟ ಎಲ್ಲಾನು ಎಲ್ಲ ಡಾಟರ್ಸ್ಗಿಂತ ಅವರೇ ಜಾಸ್ತಿ ಸರ್ಕಾರ ಆಸ್ಪತ್ರರೆೆಯಲ್ಲಿ ಕೆಲ್ಸ ಮಾಡೋಜಾಸ್ತಿ ಓದಿದ ಬ ಅವ ಒಳ್ಳೆ ಮೆಡಿಸಿನ್ ಸಿಗ್ತಾ ಇಲ್ವಾ ಅಂತ ಹೇಳ ಕಮ್ಮಿ ಆಗ್ತಾ ಆಗ್ಲ್ಲ ಮತ್ತೆ ಅವ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹೇಳ ಕ ಆತಲ್ಲ ಏನ ಗೊತ್ತೆ ಬಟ್ ಅದು ಮಾತ್ರ ಕಮ್ಮಿ ಆಗಲ್ಲ
ಏನಪ್ಪಾ ಎಲ್ಲ ಮೆಡಿಸನ್ಸ್ ಇರ್ತಾವ ಒಮ್ಮಂದ ಮೆಡಿಸನ್ಸೇ ಇಲ್ಲ ಅಂತಾರ ಅಲ್ಲಿ
ಹೌದು ಅದು ಬಾಳಂದ ಭಾಳ ಇದು ಬಾಳ ಇದು ಅ
ಹೌದಾ ಏನಪ್ಪಾ ಅವ್ರ ಏನ್ ಮಾರ್ಕೊಂತಾರೋ ಏನ್ ಬರೋದೇ ಇಲ್ವೋ ನಾವ ಸಿಕ್ಕಾಪಟ್ಟೆ ನೋಡಿದೀವಿ ಸರ್ಕಾರದ. ಮಿಡ್ಲಲ್ಲಿ.
ಹೌದು ಹೇಳಿ ಎಲ್ಲಾ ಕಡೆನೂ ಅದೇ ಒಂದು ಪ್ರಾಬ್ಲಮು. ಮೆಡಿಸನ್ ಇಲ್ಲ ಬೆಡ್ ಖಾಲಿ ಇಲ್ಲ ಡಾಕ್ಟರ್ಸ್ ಇಲ್ಲ ನರ್ಸ್ ಇಲ್ಲ. ಮತ್ತೆ ಸಿಸ್ಟರ್ಸ್ ಇಲ್ಲ ಅಂತೇಳಿ. ಯಾವ್ದಾದ್ರು ಒಂದ ರೀಜನ್ ಎಮರ್ಜೆನ್ಸಿ ಅಂತ ಹೇಳಿ ಡಾಕ್ಟರ್ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರೆ.
ಹ
ಮುಗಿದೇ ಹೋಯ್ತು ಕತೆ ಅವುಂದು ಅಲ್ಲೇ ಎಮರ್ಜೆನ್ಸಿ ಬಟ್ ಅವ್ನು ಬದುಕ್ ಬರೋ ಡೌಟು ಬಟ್ ಎಮರ್ಜೆನ್ಸಿ ಇರ್ತನೆ ಬದುಕೋದು ಡೌಟು.
ಅಲ್ಲಾ ಇದೆ ನಮ್ ತಮ್ಮನ್ಗೆ ಕೈಗೆ ಇದಾಗಿದೆ ಅಲರ್ಜಿ ಅಂತ ಹೇಳಿ ಸ್ವಲ್ಪ ಗುಳ್ಳೆ ಆಗಿದೆಲ್ಲ. ಅದ ಅಲರ್ಜಿಗೆ ಮಲ್ಲಮ್ಮದ ಏನಾದ್ರು ಕೊಡ್ಬೇಕಲ್ಲ. ಬಟ್ ಅಲ್ಲ ಸಿಗದಿಲ್ವಾ ಅದು. ಮತ್ತೆ ಅವರು ಬರ್ದಕೊಟ್ಟವ್ರಂತ ಅದನ್ನ ಹೊರ್ಗಡೆ ತಗೊಳ್ಳಿ ಅಂತ ಹೇಳರ ಅವ್ರ.
ಹಾಸ್ಪಿಟಲಲ್ಲಿ ಬರದ ಕೊಟ್ರೆ ಹೊರಗಡೆ ತೋಬೇಕಂತೆ.
ಅವ್ರ ಹತ್ರ ಇಲ್ಲಂತ ಅದ ಪ್ರಡೇಕ್ಟ್.
ಹಾ ಅಂದರೆೆ ಹೌದು ಅಮ ಇದು ಅಯಿಲ್ ಅವರತ್ರ ಇಲ್ ಅಂತೆ ಅದು ಮಲ್ಲಮು.
ಮತ್ ಅಲ ಇರೋದ ಐವತ್ ರೂಪಾಯಿ ಐವತ್ತು ರೂಪಾಯಿ ಮಲ್ಲಮಿರಲ್ಲ ಅವ್ರತ್ರ.
ಇರುತ್ತೆ ಬ್ರೋ ಬಟ್ಟು ಇರುತ್ತೆ ಇವರ ಏನ್ ಗೊತ್ತಾ. ಇವ್ರ ಎಲ್ಲೂ ಮುಂದೆ ಆಚೆ ತಗೊಂತಾರೆ ಬಿಡಿ ಮತ್ತೇನಕ್ ಸುಮ್ಮನೆ ವೇಸ್ಟ್ ಅಂತೇಳಿ ಕೊಡಲ್ಲ ಅನ್ನಸ್ತೆ.
ಮತ್ತೆ ಅದೆಲ್ಲ ಸರ್ಕಾರಿ ಮತ್ತೆ ಸಾರ್ವಜನಿಕರೆ ಅಲ್ವಾ ಇಟ್ಟಿರೋದೆಲ್ಲ.
ಹ್ಮ್ ಸಾರ್ವಜನಿಕರ ಸುತ ಇತ್ತು ಬಟ್ ಇವರು ಅಲ್ಲಿ ಅಲ್ಲಿ ಅಲ್ಲಿ ವರ್ಕ್ ಮಾಡ್ತಂತ ನಾ ಇದು ನರ್ಸ್ ನರ್ಸ್ ಆಗ್ಲಿ ಮತ್ತೆ ಡಾಕ್ಟರ್ಸ್ ಆಗ್ಲಿ ಆ ಹಾಸ್ಪಿಟ್ಲ್ಗೆ. ಇರುವಂಥ ಏಜೆನ್ಸಿ.
ಹಾ
ಏಜೆನ್ಸಾಗ್ಲಿ ಅವ್ರ ಮ್ಯಾಲ್ ಡಿಪ್ ಂಡ ಆಗುತ್ತೆ ಅವ್ರ ಏನ್ ಹೇಳಿರ್ತಾರೆ ಅದನ್ ಮಾಡ್ತಾರ ಅವರು ಏಜೆನ್ಸಿ ಏನ್ ಹೇಳಿರ್ತಾ ನೋಡು.
ನಾನು ಟೆಂತಲ್ಲಿದ್ದಾಗ ನಾಯಿ ಕಚಿತ್ತ ನನ್ಗ. ಅ ತಾಳಿಕೋಟಿ ಸರ್ಕಾರಿ ಹಾಸ್ಪಿಟಲ್ಗ ಹೋಗಿದ್ವಿ. ಅಲ್ಲಿ ಟಿಟಿ ಇಂಜೆಕ್ಷನ್ ಸಿಗ್ಲಿಲ್ಲ ನಂಗೆ ಟಿಟಿ.
ಜಸ್ಟ್ ಟಿಟಿ ಇಂಜೆಕ್ಷನ್ಸ್ ಸಿಗಲಿಲ್ವ.
ಹಾ ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರು ಅವರು.
ನೀವ್ ಕ್ವಶನ್ ಮಾಡ್ಬೇಕಿತ್ತು ಬ್ರೋ ಏನಕ ಸಿಗ್
ಕೇಳಿದ್ರೆ ಇಲ್ಲ ಖಾಲಿ ಆಗಿದ್ದಾವೆ ಅಂತ ಹೇಳ್ತಾರೆ.
ಈ
ಹಾ
ಹಿಂಗೆ ಖಾಲಿ ಆಗಿದೆ ಅಂತೆ.
ಖಾಲಿ ಆಗ್ಯದ ಅಂದ್ರೆ ಹೊರಗಡೆ ತಂದ್ವಿ. ಹಾ ಬ್ ಅವತ್ ಆತರ ಆಗೊಯ್ತು.
ಹ್ಮ್
ಮತ್ತೆನ್ ಮಾಡಕಪ್ಪ ಈತರ ಆದ್ರೆ.
ಏನು ಬ್ರೋ ಕ್ವಶನ್ ಮಾಡ್ಬೇಕು ಕ್ವಶನ್ ಮಾಡ್ಬೇಕು.
ಸರಿ ತೋಳಿಣ ಮಾಡ್ತೀನಿ ಮತ್ತೆ ಆಮೇಲೆ.
ಓಕೆ ಓಕೆ ಬ್ರೋ ಇವೂರು.